ಹಲೋ
ಹಲೋ
ಹಾ ಹೇಳಿ
ಏನ್ ಮಾಡ್ತಾ ಇದ್ದೀರಾ.
ಹಾ ಊಟ ಮಾಡಿದ್ರ ಹಾ ಇವಾಗ ಜಸ್ಟ್ .
ಹ್ಮ ಏನ್ ತಿಂದ್ರಿ.
ರೊಟ್ಟಿ ಚಪಾತಿ ಅನ್ನ ಸಾಂಬಾರ.
ಹ್ಮ್
ನೀವ್ ಏನ್ ತಿಂದ್ರಿ.
ಅನ್ನ ಸಾಂಬಾರ್ ಚಪತ್
ಹೌದಾ ಎಲ್ಲೋ ಆಚೆ ಹೋಗಿದ್ರಾ. ಎಲ್ಲೋ ಆಚೆ ಹೋಗಿದ್ರಲ್ಲ.
ಏನೋ ಅಮ್ಲೆಸ್ ಎಲ್ಲ ಸೊಂಡ್ ಬರ್ತಾ ಇದೆ. ಅದಕ್ಕೆ ಕೇಳಿದೆ.
ಹೌದು ಓದ್ತಾ
ಹಾ ನಾನು ಸ್ಟಡಿ ಮಾಡ್ತಾ ಇದೀನಿ.
ಹ್ಮ್
ಏನ್ ಮಾಡಿದಿರಾ ಇವಾಗ.
ನಾನು ಇಂಜಿನಿಯರಿಂಗ್ ಓದ್ತಾ ಇದ್ದೇನೆ.
ಇಂಜಿನಿಯರಿಂಗ ಯಾವ ಕಾಲೇಜು.
ಬೆಂಗಳೂರು ಯೂನಿವರ್ಸಟಿ.
ಎಲ್ಲೆಲ್ಲ ಎಲ್ಲಿ ಇರೋದು ಬೆಂಗಳೂರಲ್ಲ.
ಹ್ಮ್
ನಿಮ್ಮ ಕಾಲೇಜ ಬಂದ್ಬಿಟ್ಟುಅಲ್ಲೇ ಮಾಡಿರೋದ ಬೆಂಗಳೂರಲ್ಲಿ.
ಹೌದು
ಹಾ
ಎಲೆಲ್ಲಿ ಹೋಗಿದ್ರಿ
ನಾವ ನಾವು ಹಾವೇರಲ್ಲಿ ಕಲ್ತಿರೋದು. ಹಾವೇರಿ ಬ್ಯಾಡ್ಗಿ ಬ್ಯಾಡ್ಗಿ ಹಾವೇರಿ ಜಿಲ್ಲಾ ಬ್ಯಾಡ್ಗಿ ತಾಲೂಕಲ್ಲಿ. ಹಾ ಅಲ್ಲಿ ಕಾಲೇಜ್ ಮಾಡಿರೋದು ಹಾ ಅಲ್ಲಿ ಮತೆ.
ಅಂತ
ಹೈ ಸ್ಕೂಲ್ ಅದೆಲ್ಲ. ಹೈ ಸ್ಕೂಲ್ ಬಂದ್ಬಿಟ್ಟು ಅಲ್ಲೇ ಬ್ಯಾಡಗೆಯಲ್ಲೇ ಮುಗಸಿರೋದು ಹೈ ಸ್ಕೂಲ್ ನಾನು.
ಹಾ
ಫ್ರಿಸ್ಟ್ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿ ಬಿಜಾಪುರ ಅಲ್ಲಿ ಮುಗಿಸಿರೋದು ನಾನು. ಹಾ ಮತ್ತೆ ಡಿಗ್ರಿ ಬಂದಬಿಟ್ಟು ಇವಾಗ ಕಲಬುರಲ್ಲಿಟ್ ರೀಸೆಟ್ ಮಾಡತಿರೋದು.
ಹೌದ.
ಹಾ
ಟ್ರಿಪ್ ಎಲ್ಲ ಎಲೇಲಿ ಹೋಗಿದ್ದೀರಾ.
ಟ್ರಿಪ್ ಬಂದಬಿಟ್ಟು ಟ್ರಿಪ್ನಾ. ಟ್ರಿಪ್ ಬಂದ್ಬಿಟ್ಟು ಈ ಕಡೆ ಆ. ಕುದುರೆಮುಖ ಮುರುಡೇಶ್ವರ ಮತ್ತೆ. ಆಹ ಚಿಕ್ಕಮಂಗ್ಗಳೂರು ಮಡಿಕೇರಿ ಮತ್ತೆ ಸುಳ್ಳಿ. ಸುಳ್ಯ ಅದು ಆಕಡೆ ಎಲ್ಲ ಹೋಗಿದ್ವಿ ನೀವೆಲ್ಲಾ ಹೋಗಿದ್ರ ಆಕಡೆ.
ನಾನು ಹೋಗಿದ್ವು. ನಾನ್ ದಾಂಡೇಲಿ, ಮೈಸೂರು, ಚಿಕ್ಕಮಂಗಳೂರು ಹಾ ಹೌದ್ರಿ.
ನಾವು
ಕೋಲಾರ್ ಇಶಾಫೌಂಡೇಶನ್ ನಂದಿಬೆಟ್ಟ.
ಹಾ
ದಾಂಡೇಲಿ ಅಲ್ಲಿ ಮಾಡ್ತಾರಲ್ಲ.
ಹಾ
ಹಾ ಅದೆಲ್ಲ.
ಮತ್ತೆ ವಾಟರ್ಲೆಲ್ಲ ಇದು.
ಮೊನ್ನೆ ಧರ್ಮಸ್ಥಳ ಹೋಗಿದ್ವಿ. ಮೊನ್ನೆ ಧರ್ಮಸ್ಥಳಕ್ಕೆ ಹೋಗಿ ಬಂದ್ವಿ.
ಮೊನ್ನೆನಾ.
ಮೊನ್ನೆ ಅಂದ್ರೆ ಒಂದು ಲಾಸ್ಟ್
ಹಾ ಹಾ ಇದು ಈಕಡೆ ನಮ್ ಕಲಬುರ್ಗಿ ಸೈಡ್ ರಾಯಚೂರು
ಹಾ ಮಂತ್ರಾಲಯಕ್ಕೆ ಬಂದಿದೀವಲ್ಲಾ ಮಂತ್ರಾಲಯ.
ಮಂತ್ರಾಲಯ ಕೂಡ ಬಂದಿದೀರಾ.
ಹಾ
ಯಾವ್ದ್ರು ಬಿಟ್ಟಿದ್ರ ಪ್ಲೇಸ್ ಎಲ್ಲ ನಡ್ಡಿದರಲ್ಲ ಕರ್ನಾಟದಲ್ಲಿ
ಈ ಹಂಗೇನ ಇಲ್ಲ ದೇವಸ್ಥಾನಗಳ ಮಾತ್ರ
ನಾವುವೆ ನೋಡಿ ನಾವು ಈ ಕಡೆ ಹೋಗಿರೋದು ಬಟ್ ಆ ಕಡೆ ನಂದಿ ಹಿಲ್ಸ್ ಅದೆಲ್ಲ ನೋಡೇ ಇಲ್ಲ ಬೆಂಗಳೂರ್ ಅಂತ್
ನಂದಿ ಹಿಲ್ಸ್ ಎಲ್ಲಾ ನಮಗ್ ಹತ್ರ ನಾ ಹೋಗ್ತಾ ಇರ್ತೀವಿ
ಹೌದಾ
ಹಾಂ ನಾ ಈಶಾ ಫೌಂಡೇಶನ್ ಅಲ್ಲಿ ಕೋಟಿ ಲಿಂಗೇಶ್ವರ
ಹಾಂ
ಫೇಮಸ್ ಅಲ್ಲ ಈ ಕಡೆ
ಹಾಂ ನಾವು ನಾನೇ ನಾವೆಲ್ಲಾ ಬೆಂಗಳೂರಲ್ಲಿ ಬಂದಿದ್ವಿ
ಹ್ಮ್
ಬಟ್ ನಮ್ ಕಡೆ ನಮ್ಗೆ ಹೊಸದಾಗಿ ಬೆಂಗ್ಳೂರು ಹೊಸದಾಗಿ ಬೆಂಗ್ಗಳೂರು ಯಾವ್ ಪ್ಲೇಸ್ ಗೊತ್ತಲ್ಲ ನಮ್ಗೆ ಹಂಗೆ ಹೊಗ್ ಬಿಟ್ಟು ನಾವು ಯಾ ಕಡೆನು ಅಡ್ಡಾಡಕ್ ಹೋಗ್ದಿಲ್ಲ
ಹ್ಮ್
ಹಾಂ ಬಟ್ ಅದ ಯಾವ್ದೋ ನಂದಿ ಹಿಲ್ಸ್ ಅಂತೇಳಿ ಗೊತ್ ಒಂದೇ
ಇವಾಗ ರೀಸೆಂಟ್ ಆಗಿ ಏನ್ ಮಾಡ್ತಾರೋದು ಕಾಲೇಜ್ ಇದು ಏನ್ ಇವಾಗ ಕಾಲೇಜ್ ಹೋಗಿದ್ರಾ
ಓ ಯಾಕೋ ಯಾಕೋ ವಾಯ್ಸ್ ರೀಚ್ ಆಗ್ತಾ ಇಲ್ಲ
ಲೋ
ಹಲೋ
ಹಲೋ
ಅಲೋ
ಎಲ್ಲ ಕೇಳಿಸ್ತಿದಿಯಾ
ಹಾ ಕೇಸ್ತ್ವ ಕೇಳ್ತ್ ಆಗ್ಲೇಲ್ಲ ವಾಯ್ಸ್ ರೀಚ್ ಆಗ್ತಾ ಇರ್ಲಿಲ್ಲ
ಹಾಂ ಹೇಳಿ
ಇವಾಗ ರಿಸೆಂಟ್ ಕಾಲೇಜ ಹೋಗಿ ಬರ್ತಿದ್ರಾ
ಏನು ಅರ್ತ ಆಗಿಲ್ಲ
ಕಾಲೇಜ್ ಹೋಗಿ ಬರ್ತಿದ್ರ ಇವಾಗ
ವಾಯ್ಸ್ ಕೇಸ್ತಿದೆ ನಂಗೆ
ವಾಯ್ಸ್ ಕೇಳ್ಸ್ತೀಲ್ವಾ
ಹಾಂ ಈಗ ಕೇಳ್ಸ್ತಾ
ಇವಾಗ ಕಾಲೇಜ್ಗೆ ಹೋಗ್ಬಿಟ್ಟು ಮನೆಗ್ ಹೋಗ್ತಾ ಇದಿರಾ
ಹಾಂ ಹೌದು ಮನೆಗಲ್ಲ ಊರಿಗೆ ಹೋಗ್ತಿನ್
ಹೌದ ಅಲ್ಲಿ ಬೆಂಗ್ ಹ್ಮ್ ಬೆಂಗ್ಗಳೂರಲ್ಲಿ ಯಾವುದು ಊರು ಅಲ್ಲೇ ಯಾವುದು ಲೋಕಲ್
ಬೆಂಗಳೂರ್ರೆ
ಬೆಂಗಳೂರಲ್ಲಿ ಮತ್ತೆ ಅಲ್ಲಿ ಯಾವುದೋ ಊರುಂತ ಕೇಳಿದೆ
ನಿಮ್ ಕಡೆ ಇದು ಮಂಡಕ್ಕಿ ಫೇಮಸ್ ಅಲ
ಹಾ ನಮ್ ಕಡೆ ಬಂದ್ಬಿಟ್ಟು ಉತ್ತರ ಕರ್ನಾಟಕಲ್ಲವಾ ಮಂಡಕ್ಕಿ ತುಂಬಾ ಫೇಮಸ್
ಹ್ಮ್
ನಾವೆಲ್ಲೊ ನೀವೆಲ್ಲಾ ತಿಂದಿದೀರಾ ಅದು.
ತಿಂದಿದೀನಿ .
ನಿಮ್ ಕ ನಿಮ್ ಬೆಂಗಳೂರು ಸೈಡೆ ಎಲ್ಲ ಮಾಡ್ತಾರ ಅದ್ನ.
ಹು ಮಾಡ್ತಾರೆ ಶಾಪ್ಸ್ ಇರ್ತಾವಲ್ಲ.
ಹಾ ಅಂದ್ರೆ ಟೇಸ್ಟ್ ನಮ್ ಟೇಸ್ಟ್ ನಮ್ ಕಡೆ ಬಂದಂಗೆ ಬರಲ್ ಬಿಡಿ ಆ ಕಡೆ.
ನಿಮ್ಮ್ ಅವ್ರೆ ಇಲ್ಲಿ ಹೋಟ್ರೆಲ್ ಹಾಕೊಂಡ ಇರ್ತಾರಲ್ಲ ಅವ್ರು ಮಾಡ್ತಾರೆ.
ನಮ್ಮ್ಊರು ಬಂದಬಿಟ್ಟು ಬೆಂಗಳೂರಲ್ಲಿ ಆ ಉತ್ತರ ಕರ್ನಾಟಕ ಹೋಟೆಲು.
ಹಾ ಉತ್ತರ ಕರ್ನಾಟಕದೆ ಕಾನಾವಳಿ ಅಂತೆಲ್ಲ ಇಟಿರ್ತಾರಲ್ಲ.
ಹಾ ಹಾ ಅಲ್ಲಿ ಟ್ರೈ ಮಾಡಿದಿರ.
ಹ್ಮ್
ಸಕ್ಕತಗಿರ್ತಲ್ಲ ತಿನ್ನಕ್ಕೆ. ಸಂಜೆ ಹೊತ್ತಂತೂ ಸಂಜೆ ಹೊತ್ತಂತೂ ಒಳ್ಳೆ ಮಜಾ ಕೊಡುತ್ತೆ.
ಹ್ಮ್ ಮಿರ್ಚಿ ಬಜ್ಜಿ ತಿಂದಿಲ್ಲ ಆದ್ರೆ ಇನ್ನ.
ಟ್ರೈ ಮಾಡ್ರಿ ಅದೊಂದು ಎಲ್ಲಾನೂ ಅಡ್ಡಾಡಿದ್ರ ಮತ್ತೆ ಆಲ್ ಕರ್ನಾಟಕ ಟೂರ್ ಮಾಡಿದ್ರಾ ಮತ್ ತ್ತೆ ಉತ್ತರ ಕರ್ನಾಟಕ ಮಂಡಕ್ಕಿ ತಿಂದಿದ್ರಾ ಮತ್ತೆ ಮಿರ್ಚಿ ಬಜ್ಜಿನು ಟ್ರೈ ಮಾಡಿ.
ಹ ಹಾಲ್ ಕರ್ನಾಟಕ ಏನಿಲ್ಲ ಇನ್ನ ಹೋಗದೈತೆ.
ಎಲ್ಲಾ ಪ್ಲೇಸ್ ಹೇಳ್ಬಿಟ್ರಿ ಕರ್ನಾಟಕಲ್ಲೇ.
ಹ್ಮ್
ಹ ಮತ್ತೆ ನಾನ ಇದು ಮಂತ್ರಾಲಯ ನೋಡಿಲ್ಲ ಅನ್ಕೊಂಡಿದ್ದೆ ಮತ್ ಅದನ್ನು ನೋಡ್ಬಿಟ್ಟಿ ಅಂತ ಹೇಳಿದ್ರಿ.
ಹಾ ಹೋಗಿದ್ವಿ.
ಮತ್ತೆ ಮಂತ್ರಾಲಯ ಬಿಟ್ಟು ಮತ್ತೆ ಯಾವ ಕಡೆ ಹೋಗಿದ್ರಿ ಫೇಮಸ್ ದೇವಸ್ಥಾನ ಅಂದ್ರೆ ಈ ಕಡೆ ನಮ್ಮ ಉತ್ತರ್ ಕರ್ನಾಟಕ ಸೈಡ್
ಹಂಗೆ ಹಾ ಇದು ಶಹಾಪುರ ಬಂದಿದ್ದೆ .
ಶಾಪುರ .
ಶಪುರ ನಮಗೆ ಇಲ್ಲಿ ಅತ್ರನೇ ರೀ ಫುಲ್
ಹ್ಮ್ ಶಹಪುರದಲ್ಲಿ ಮರ್ಗಮ್ಮ ಇದೆಯಲ್ವಾ.
ಹಾ
ಹಾ ಅದಕ್ ಬಂದಿದ್ವಿ.
ಶಾಪುರದಲ್ಲಿ ಮರ್ಗಮ್ಮ ಗೊತ್ತೇಳಿ ಮೈಲಾಪುರ.
ಹಾ
ಯಾದ್ಗಿರಿ ಆಯ್ತು ಇಲ್ಲಿ ಶಪುರ್ ಸಾರೀ ಸಾರೀ ಮೈಲಾಪುರ ಯಾದ್ಗಿರಿ
ಶಾಪುರಗದಲ್ಲಿ ಮರ್ಗಮ್ಮ ದೇವಸ್ಥಾನ. ಬರ್ತಾ ಇರ್ತೀವ ಅವಾಗ ಅವಾಗ ನಮ್ಮ ಅಮ್ಮ ಅವ್ರ ಮನೆ ದೇವರ್.
ಹಾ ಹಾ ನಿಮ್ಮಮ್ಮ ಅವ್ರ್ ಮನೆದೇವರ.
ಹ್ಮ್
ಮತ್ತೆ ಈಗ ಇದು ಇದು ನೋಡಿಲ್ವಾ ಯಾದ್ಗೀರಿ ಮಲೆ ಮೈಲಾರಲಿಂಗೇಶ್ವರ .
ಇಲ್ಲ ಇಲ್ಲ ಆ ಕಡೆ ಅಷ್ಟು ಉತ್ತರ ಕರ್ನಾಟಕ ಅಷ್ಟು ನೋಡಿಲ್ಲ.
ಹ್ಮ
ನಮ್ ಕಡೆ ನಮ್ಮ ಕಡೆ ಅದು ಫುಲ್ ಫೇಮಸ್ ಮೈಲಾರ ಲಿಂಗೇಶ್ವರ.
ಹಾ
ಹ ಮತ್ತೆ ಇದು ಬಿಜಾಪುರಲ್ಲಿ ಸಿದ್ದೇಶ್ವರ ಅದು ಮಠ ಒಂದು ಫೇಮಸ್.
ಹಾ ಹಾ ಹಾ
ಹಾ ಮತ್ತೆ ಗೊಲ್ಗುಬಜ್ ಗೊಲ್ಗುಬಜ್ ನೋಡಿದ್ರ.
ಗೋಲ್ಗುಂಬಜ ನೋಡಿಲ್ಲ.
ಅದೇ ಇದು.
ಐಹೊಳೆ ಎಲ್ಲಾ ಹೋಗಿದ್ದೀನಿ ಗೊಲ್ಗುಬಜಗೆ ಹೋಗಿಲ್ಲ
ಹೌದಾ ಇದೇಏನ್ ಗೊತ್ತಾ ಗೋಲ್ ಗೊಲ್ಗುಬಜ್ ಸೆಕೆಂಡ್ ತಾಜ್ಮಹಲ್ ಅಂತ ಹೇಳಿ ಕರೀ ತಾರೆ ಉತ್ತರಕರ್ನಾಟಕ ದವರು. ಹಾ ಹಂಗೆ ಬಿಟ್ಟೂ ಅದ್ನ್ನ ಏನಾದ್ರೂ ನೋಡಿದ್ರಾ ಅಂತ ಕೇಳಿದೆ.
ಹಾ ಅದೇ ಬುಕ್ಸ್ ಅಲ್ಲಿ ನೋಡಿದೀನಿ ರಿಯಲ್ ಆಗಿ ನೋಡಿಲ್ಲ.
ರಿಯಲ್ ಆಗಿ ನೋಡಿ ಒಂದ್ಸಲ ತುಂಬಾ ಚೆನ್ನಾಗಿದೆ.
ಹ್ಮ್ ನೋಡಣ.
ಆಗಸ್ಟ್ ತಿಂಗಳಲ್ಲಂತರು ಬಂದ್ರೆ ವ್ಯೂ ಸಕತಾಗಿರುತ್ತೆ.
ಹ್ಮ್ ಏನ್ ಏನ್ ಸ್ಪೆಷಲ್ ಆಗಷ್ಟಲ್ಲಿ.
ಆಗಸ್ಟ್ ಅಲ್ಲಿ ಮಳೆ ಇರುತ್ತಲಾ.
ಹ್ಮ್ ಹ್ಮ್ ಹ್ಮ್
ಹಂಗಾಗ್ಬಿಟ್ಟು ಗಿಡ ಗಿಡಗಳೆಲ್ಲಾ ಕರಿಕೆ ಅದೆಲ್ಲಾ ಚೆನ್ನಾಗಿ ನಾಟಕೊಂಡಿರುತ್ತೆ ಗ್ರೌಂಡ್ ಅಲ್ಲಿ.
ಹ್ಮ್ ಹ್ಮ್ ಹ್ಮ್
ಅಂದ್ರೆ ಫುಲ್ ಹಸರು ಕಾಣ್ತಿರತ್ತೆ.
ಹ್ಮ್
ಆಗಸ್ಟ್ ಅಲ್ಲಿ ಸಕತಾಗಿ ಕಾಣ್ತತೆವೆ ಒಂದ್ಸಲ ನೋಡಕಕ್ಕೆ ಮತ್ ಬೇಸಿಕಲ್ಲಿ ಬಂದ್ರೆ ಅಷ್ಟು ಅನ್ಸಲ.
ಹ್ಮ್
ಹಾ ಎ ಸಾರೀ ಬೇರೆ ಬೇರೆ ಪ್ಲೇಸ್ ಇದೆ ಬಿಜಾಪುರದಲ್ಲಿ.
ಹ್ಮ್ ಹಾ ಇದು ಅನುಭವ ಮಂಟಪಾ. ಇದು ಬಸವಣ್ಣ ಅವ್ರ್ದು ದೇವಸ್ಥಾನ ಒಂದ ಐತಂತಲ್ಲ.
ಹಾ
ಅದ್ನ್ನ ನೋಡಿಲ್ಲ.
ಬಟ್ಲಿ ತಂಗೊಂಡ ಬಂದಿರಿ. ಅದೇಯ ಇದು ಮತ್ತೆ ಕಾಲಗಾನ ಕೊಡಕಲು ಬಸವೇಶ್ವರ.
ಕೊಡಕನ್ನಲ್ಲ ಹೋಗಿದ್ದೀನಿ.
ಕೊಡಿಕೇನ್ನಲ ಬಂದಿದ್ರಾ.
ಹಾ ಊಟಿ ಕೊಡೋಕೆನಲ್ಲೆಲ್ಲ ಒಂದ್ಸತಿ ಆಗಿತ್ತು.
ಹೌದಾ ಅದುಾ ಎಕ್ಸಾಕ್ಟ್ಲಿ ಅದೆ ನಮ್ಮೂರೇ ಕೊಡೆಕಲ್ಲು.
ಹೌದಾ.
ಹಾ ನಾವೆಲ್ಲ ಡೈಲಿ ಅಲ್ಲ ಹೋಗ್ತಿರ್ತೇವೆಲ್ಲಿ ಗುಡಿಗೆ.
ಚೆನ್ನಾಗಿ ಚೆನ್ನಾಗಿತ್ತು ಪ್ಲೇಸ್.
ಚನ್ನಗಿದ್ದೆಯಾ.
ಹ್ಮ್
ರಿ ನಾನಗೊಂದು ಕಾಲ್ ಬರ್ತಿದೆ ನಾನ ಮತ್ತೆ ಮಾಡತೀನಿ.
ಹ್ಮ್